ಹಲೋ
ಹಾ ಹೇಳಿ?
ಕೇಳಿಸ್ತಿಲ್ವಾ?
ಕೇಳುಸ್ತಿದೆ ಹೇಳು?
ಏನ್ ಹೇಳನ?
ಚೆನ್ನಾಗ್ ಕೇಳ್ತೀರಾ ಡೈಲಾಗ್ನ ಕೆಲ್ಸಾದಾ ಇದಿಯಾ ಅಂತ.
ಏಕೆ ನಿನ್ ವಾಯ್ಸ್ ನನಗ್ ಕೇಳ್ಸಲ್ಲ ನಾನ ಏನ್ ಮಾಡಣ.
ಹ್ಮ್
ಹ್ಮ
ಕೇಳ್ಸಿಲ್ಲ ಅಂದ್ರೆ ಕೇಳ್ಸ್ಕೊಬೇಕಾಪ್ಪ.
ಕೇಳ್ಸ್ಕೊಳಕ್ ಆಗುತ್ತೆ ಹ್ಮ್.
ಹ್ಮ್ ತಿಂಡಿ ತಿಂದ ಆಯ್ತು.
ಹು ಏನು ತಿಂಡಿ.
ತಿಂಡಿ ಪುಳಿಯೋಗರೆ.
ಹ್ಮ್
ನಿಂದು
ರೊಟ್ಟಿ.
ರೊಟ್ಟಿಗೆ ಏನು
ಪಲ್ಯ
ಏನ್ ಯಾವಾಗ್ಲೂ ರೊಟ್ಟಿ ರೊಟ್ಟಿನೆ ಅಂತಿರ್ತಿಯ.
ಅದ ಹಂಗೆ ನಮ್ಮ ಮಮ್ಮಿಗೆ ಇಷ್ಟ ಅಂತೆ ಮಾಡಕ್ಕ.
ಹಾ
ಅದಕ್ಕೆ ಮಾಡುತ್ತೆ.
ಹ್ಮ್ ಹ್ಮ್.
ವೀಕೆಂಡ್ಅಲ್ಲೀ ಮಾಡಕ ಆಗಲ್ಲಅಲ್ಲ ಸೊ ಇವಾಗ ಮಾಡಿ ತಿನ್ನೋನ.
ಓಕೆ ಓಕೆ ಹಂಗೆ.
ಹ್ಮ್
ಮತ್ತೆ ಏನು ಮಾಡ್ತಿದೀಯಾ.
ಏನ್ ಮಾಡೋಣ. ರಜಾ ಬೇಜಾರು.
ಹ್ಮ್ ಹ್ಮ್ ಒಂದ್ ವಾರಕ್ಕೆ ಬೇಜಾರಾಗಬಿಡ್ತಾ.
ಒಂದುವಾರನು ಆಗಿಲ್ಲ ಆಗ್ಲೇ ಬೇಜಾರಾಗಿದೆ.
ಹೌದಾ ಒಂದ್ ವಾರ ಆಗಿಲ್ವಾ.
ಹು ಹು
ಹ್ಮ ಲ್ಯಾಬ್ ಎಕ್ಸಾಮೆಲ್ಲ ಮುಗಿತಾ.
ಹಾ ಮುಗಿತು.
ಹ್ಮ
ಇವಾಗ ಫುಲ್ ಆರಾಮ್ಸಅಂಗಾದ್ರೆ.
ಕೇಳ್ತೀರಾ ಆರಾಮ್ಸ್
ಹ್ಮ್.
ಹ್ಮ್.
ಮತ್ತೆ ಏನ್ ಮಾಡ್ತಿದರ ಇವಾಗ
ಬಟ್ಟೆ.
ಹ್ಮ್ ಬಟ್ಟೆ.
ಹೋಗತಾ ಇದ್ರು.
ಹ್ಮ್. ನೀವು ಏನ್ ಮಾಡ್ತೀದಿಯಾ.
ಏನ್ ಮೇಡಮ್ ಫೋನ್ ನೋಡೋದೇ ಆಯ್ತು ಜೀವನ ಪೂರ್ತಿ
ಹ್ಮ್
ಹಾ
ನೋಡು ನೋಡು ಚೆನ್ನಾಗ್ ನೋಡು
ಹ್ಮ್ ಚೆನ್ನಾಗಿ ಎಲ್ಲಿ ನೋಡೋದು ಮನೆಗ್ ಬೈಸ್ಕೊದಗುತ್ತೆ ಬರಿ ಫೋನ್ ನೋಡದ್ರರು
ಹಾ
ಹ್ಮ್
ಹ್ಮ್
ನಿಮ್ಮ ಮನೆ ನೀ ಅಮ್ಮ ಏನೋ ಅನ್ನೆಲ್ಲ ನೋಡ್ತೀರಾ
ಹೌದೌದು ಬಾರಿ ನಿನಗ್ ಗೊತ್ತು ನೋಣ ಹೇಗೆ
ನಮಾಮೇ ಗೊತ್ತಪ್ಪ ನಮ್ಮ್ ಆಂಟಿ ಬಗ್ಗೆ
ಹ ಬಾರಿ ಗೊತ್ತು ಗೊತ್ತು ನಿನಗ್ ಗೊತ್ತಿರೋತ್ತರ ನಮ್ಮ ಹತ್ರ ಇರ್ಬೇಕಲ್ವಾ
ನಮ ಗೊತ್ತುು
ಕುತ್ಕೋ ಕುತ್ಕ ಹಏ ಕುತ್ಕೋ ನೀನು ಪರವಾಗಿಲ್ಲ ಬರ್ಬೇಳ
ನಿಮ್ಗ ಯಾರು ಸಪೋರ್ಟ್ ಮಾಡ್ತಾರೆ ಹಂಗೆಲ್ಲಾ ನಮ್ಗೆ ಯಾರನ ಸಪೋರ್ಟ್ ಮಾಡಲ್ಲಪ್ಪಾ
ಏನ್ ಸಪೋರ್ಟ್ ಮಾಡ್ಸಿದಾರ ನಮ್ಮ ಮನಲಿ
ಹ ಏನ ಮಾಡ್ತಾರೆ
ನೀ ಏನ್ ಮಾಡ್ತವ್ರ ಹೇಳಿ ಇರ್ಲಿ
ಹ್ಮ್ ಹೆನೀಲ್ಲ ಬಿಡಿ
ಹ್ಮ್ ಹ್ಮ್
ಹ್ಮ್
ಮಕ್ಕಾ ಸಪೋರ್ಟ್
ನನಗೆಲ್ಲ ನೆನ್ಸುತ್ತೆ
ಹ ಅದ್ ಯೂಜಲ್ಲಿ ನೋಡರ್ಗೆ ಎಲ್ಲರಿಗು ಹಂಗಿ ಇನ್ಸದು
ಹಾ
ಬಟ್ ಏನು ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ
ಅದು ನಿಚಾನೆ
ಹ್ಮ್
ಹ್ಮ್ ಮತ್ತೆ ಇದು ಏನದು ಮಳೆ
ಮಳೆನೇ ಇಲ್ಲ ಒಂದ್ ವಾರ ಒಂದ್ ಎರಡು ದಿನ ಬರುತ್ತೆ ಹಂಗೆ ಮತ್ತೆ ಮತ್ತೆ ಬೇಸಿಗೆಗಲ್ಲ ಬಿಡುತ್ತೆ
ಹ್ಮ್ ಹ್ಮ್ ನಿನ್ನೆ ಮೊನ್ನೆ ಎಲ್ಲ ಬಂತಪ್ಪ ಈ ಕಡೆ ನಮ್ಮೂರ್ ಕಡೆ ನಿಮ್ಮೂರ್ ಕಡೆ ಬಂದಿಲ್ಲಾ
ನಮ್ಮೂಊರಲ್ಲಿ ಮೊನ್ನೆ ಬಂತು ನೆನ್ನೆಯಿಂದ ಮತ್ತೆ ದೇ ಮತ್ತದೇ ಆಗಿದೆ ಬರ್ತಾ ಇಲ್ಲ
ಹ್ಮ್
ಹ್ಮ್
ಹ್ಮ್ಮ್ ಓಕೆ ಹೇಳ್ತೀರಾ ಈ ಕಡೆ ನಾವು ನೆನ್ನೆ ಇದಕ್ಕೋದ್ಧೋ ದಕ್ಷಿಣ ಕನ್ನಡಕ್ಕೆ
ಹ್ಮ್
ಅಲ್ಲಂತ ಹೆವಿ ಮಳೆ
ಹ ಹಾ
ನಮ್ ಮನದವರು ಇತ್ತ ಅಲ್ಲೇ ಹೋಗಿದ್ವಿ ಸ್ವಲ್ಪ ಹೋಗಿದ್ದಿಲ್ಲ ಒಂದ್ ವರ್ಷ ಆಗಿ ಮೊನ್ನೆ ಟೂ ಡೇಸ್ ಬ್ಯಾಕ್ಲ್ಲಿ ಹೋಗಿದ್ವಿ
ಹ್ಮ್
ನೆ ನೆನ್ನೆ ಬಂದ್ವಿ
ಹ್ಮ್
ಹ್ಮ ಅಂದ್ರೆ ಅಲ್ಲಿ ಮಳೆ ಫುಲ್ ತುಂಬಾ
ಅಲ್ಲೂ ಫುಲ್ ಮಳೆನಾ
ಹಾ ಇದ ಅಲ್ಲ ಫುಲ್ ಗಾಡ್ ಸೆಕ್ಷನ್ ಎಲ್ಲಾ ಹತ್ರ ಎಲ್ಲಾ
ಹ್ಮ್
ಸೊ ಹಾಗಾಗಿ ಮಳೆ ಜಾಸ್ತಿ
ಇವತ್ತು ಮಳೇಲ್ಲೇ ಒಬ್ಬಂಬ್ಬಿಟ್ಟಿರಾ
ಬರ್ಸಲ
ಹ್ಮ್ ಮತ್ತ ಆತಲ್ಲಿ ಅಡಡ ಬೇಕಕಾರ ಮಾಡಕ್ ಬರುತ್ತಲ್ವಾ
ಹ್ಮ ಆದೂ ಬಂತು ನೆನ್ಕೊಂಡು ಏನ ಮಾಡಿದ್ವಿ ನ ಮಳಜ್ ಆಗುತ್ತೆ ನಮ್ಜೇನ್ ಮಳೆ ಅಡ್ಜಸ್ಟ್ ಆಗುತ್ತಲ್ಲಾ
ಓಹ ನೀವು ಮಳೆಗೆ ಅಡ್ಜಸ್ ಆಗಲ್ಲ ಮಳೆೇ ನೀವಗೆ ಅಡ್ಜಸ್ ಆಗುತ್ತಾ
ನಾವವು ಅಡ್ಜೆಸ್ಟ್ ಆಗ್ತತಿವಿ ಮಳೆಗೆ
ಹ್ಮ್ ಹ್ಮ್
ಹ್ಮ್
ಹ್ಞ
ಹ ಮತ್ತೇನೂ ಸಮಾಚರ
ಹೇಳ್ಬೇಕು
ನೀವೇಏನ್ ಮಾಡ್ತಿದ್ರಿ
ನಾನು ಹಂಗೆ ಟಿ ವಿ ನೋಡ್ತಾ ಕುತ್ತಿದ್ದೆ ಕರೆಂಟ್ ಹೋಯಿತು
ಹ
ಅದಕ್ಕೆ ನಿಮಗ್ ಫೋನ್ ಮಾಡಿದೆ
ಮತ್ತೆ ಪೋನ್ ಚಾರ್ಜ ಎಲ್ಲ ಮಂಟೈನ್ ಮಾಡಿರಾ
ಚಾರ್ಜ್ ಏನೊಂದ ಇದೆ ಒಂದ್ ಫಿಫ್ಟಿ ಪರ್ಸೆಂಟ್
ನಿಮ್ದ ಏನ್ ಬಿಡಿ ನೀವೆಲ್ಲ ಫೈವ ಜಿ ಪೋನ್ ಯಜ್ ಮಾಡ್ತೀರಾ ಹಿಂಗೋ ಆಗತ್ತೆ
ಫೈವ್ ಜಿ ಫೋನ್ ಯೂಸ್ ಮಾಡಕ್ಕೂ ಬ್ಯಾಟ್ರಿಗು ಏನು
ವಾಟ್ಸಆಪ್ ಬಂದಲಾ
ಹಾ ಹಾ ಹಾ ಹಾ ಯಾಕೆ ನಿಮ್ ಫೋನಲ್ಲಿ ಚಾರ್ಜಂಗ್ ಇರ್ಲ್ವಾ
ನಿಲ್ಲುತ್ತೆ ಒಮ ದಿನ ಒಂದಿನ ಒಂದ್ ನವರ್ ಹಾಕ್ರ ಒಂದಿನ ಮೇಂಟೈನ್ ಆಗುತ್ತೆ ನಮ್ಮಲ್ಲ ಇಲ್ಲಿ ಹಳೆ ಫೋನಲ್ಲ
ಹ್ಮ್
ಹ್ಮ ದರ್ವಾಸ
ನಮ್ದು ಇನ್ನೇ ನಮ್ದು ಅಷ್ಟೇ ಒನ್ ಅವರ್ ಹಾಕುದೆ ಒನ್ ಡೇ ಮೈಂಟೈನ್ ಆಗುತ್ತೆ ಅಷ್ಟೇ ಅಧ್ರಲೆನಿದೆ
ಹ ಆದ್ರೂ ಹೊಸಪನ ಹೊಸಪೊನ ಎಲ್ಲ
ಹ್ಮ್ ಹ್ಮ್ ಹಂಗೆ ಅದ ಏನು ಒಂದ್ ಎರಡು ವರ್ಷ ಆದ್ಮೇಲೆ ಅದು ಅಳೆಫೋನೇ ಅಲ್ವಾ
ಹ್ಮ್ ಇವರ ವರ್ಷಗಂತಂಟ್ರಿ ನೀವು ಹೊಸ ಫೋನ್ ತಗೊಂಡಟ್ರಿ ನಾವು ಯಾವ ಫೋನ್ ಇಲ್ಲ ನೋಡಿ ಅಂದೆ
ನೀ ತಗೋಬೇಕಿತ್ತು ನೀವೇ ತಗೊತಾ ಇಲ್ಲ ನೀವು ನೀ ಮಾಡಕೊಂಡ ಬಿಡಂಗಿಲ್ಲ
ಹ ಅದ್ ಬಿಡಿ ಅದು ಬಿಡಲ್ಲ ನಾನು
ಹ್ಮ್ ನೀವು ಬಿಟ್ರೆ ತಗೋಬೋದಪ್ಪ ಅದ್ನ್ನ
ನಾವ ಎಲ್ಲಿ ಬಿಡ್ತಿವಿ ಅದನ್ನ
ಹ್ಮ್ ಬಿಡಿ ಬಿಡಿ ಬಿಡಿ
ಹ್ಮ್
ಹ್ಮ
ಮತ್ತೆ ಬರ್ತಿದ್ರ ಟ್ರಿಪ್ಗೆ ಪ್ಲಾನ್ ಮಾಡಿದ್ವಿ.
ಯಾವ ಕಡೆ.
ಯಾ ಕಡೆ ಅಂದ್ರೆ ಈ ಕಡೆ ವೆಸ್ಟರ್ನ್ ಗಾಡ್ಸ್.
ಹಾ ಹಾ.
ಅದೇ ನಾವು ನಮ್ ಕ್ಲಾಸಲ್ಲೆಲ್ಲ ಇದ್ರಲ್ಲ ನಮ್ಮ್ ಜೊತೆ ಇರ್ಲಿದ್ರು ಬಾಯ್ಸ್.
ಹ್ಮ್
ಹುಡ್ಗರು ಹುಡ್ಗಿರು ಅವ್ರೊಂದ್ ಐದ್ ಜನ ಬರ್ತೀವಿ ಅಂದರೆ.
ಹಾ
ನೀವು ಅವ್ರ್ ಜೊತೇ ಅಂಗೆ ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ.
ಟ್ ಆದ್ರೆ ನಿಮ್ ಗ್ರೂಪೆ ಬೇರೆ ನಾವು ನಾವೇ ಬೇರೆ ಅಲ್ವಾ.
ಹಾ ಕರ್ಕೊಳ್ಳಿ ನಿಮ್ ಗ್ರೂಪಲ್ಲುನು.
ಯಾರನ್ ಕರ್ಕಣಾನ ಯಾರು ಬರಲ್ಲ ಒನ್ ಡೇಗೆನೇ ಯಾರು ಬರ್ತಾ ಇಲ್ಲ.
ಅಲ್ಲ ನೀವು ಬಂದ್ರೆ. ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಶೇರ್ ಹಾಕೊಂಡು ಹೋಗ್ಬೋದಲ್ಲ ಅಂತ.
ಅದೌದು ನಾನ್ ಬರ್ತೀನ ಅಂದ್ರ ನಮ್ಮ ಮನೇಲಿ ಬಿಡ್ಬೇಕಾ. ನನ್ ಫ್ರೆಂಡ್ಸ್ ನನ್ ಜೊತೆ ಬಂದ್ರಷ್ಟೇ ಬಿಡೋದು.
ನಾನ್ ಕೇಳ್ಕೋತಿತ್ತಾಳೆ ನಾಮ್ ಆಂಟಿಗೆ.
ಹ್ಮ ಹೌದ ನಾನ್ ಫ್ರೆಂಡ್ಸ್ ಬರ್ಬೇಕಲ್ಲ ಅವ್ರ ಆಂಟಿತ್ರನು ಕೇಳ್ತೀರಾ.
ನಾವು ಫ್ರೆಂಡ್ಸ್ ಅಲ್ವಾ ನಿಮಗೆ.
ನಾನು ಹೇಳ್ತಿರೋದು ನನ್ನ ಫ್ರೆಂಡ್ಸಿಗೋನು ಕೇಳ್ತೀರಾ.
ಹಾ ಕೇಳೋಣ ಅದಕ್ಕೇನಿಲ್ಲ.
ಹ್ಮ್ ಹ್ಮ್ ಹಾ ಹ.
ಹ್ಮ್
ಹ್ಮ ಹ್ಮ ಬಟ್ ಅವರೆಲ್ಲ ಇವಾಗ ರೀಸೆಂಟ್ ಕಾಲೇಜ್ ಜಾಯಿನ್ ಆಗಿರೋದ ಬರ್ತಾರೊ ಇಲ್ವೋ ಗೊತ್ತಿಲ್ಲ.
ಅಲ್ಲ ನೀವು ಫ್ರೆಂಡ್ ಮಾಡ್ಕೊಡ್ತಿರಿಲ್ಲ ಯಾರಿಗ ಗೊತ್ತಾಪ.
ಹ್ಮ್ ಹ್ಮ್ ಮಾಡ್ಕೊಡೋಣ ಮಾಡ್ಕೊಡೋಣ.
ಏನ್ ಮಾಡ್ಕೊಡ್ತೀರಾ ಇಷ್ಟ್ ವರ್ಷ ಆಯ್ತು ಒಂದ ಯಾರಿಗ ಮಾಡಿ ಕೊಟ್ಟಿಲ್ಲ ಏನಿಲ್ಲ.
ನಾನೇ ಇದೀನಲ್ಲ ಮತ್ತೆ ಯಾರ್ ಬೇಕೂ.
ಓ ಹಿಂಗೆ.
ಹಾ ಹ ಹಿಂಗೇನೆ ಇವ್ರ್ನೆ ಇವ್ರೇ ಸಾಕ್ ಪು ಮತ್ತೆ ಯಾಕೆ ಅಂತ ನಿಮಗೆ ಬರ್ಡನ್ ಆಗ್ಬಿಟ್ರೆ ಆಮೇಲೆ.
ಹಂಗೇಲ್ಲ ಆಗಲ್ಲ.
ಆಗುತ್ತೆ ಹಂಗ್ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅದು.
ಹಾ ಹಾ.
ಹ್ಮ್ ಹಾ.
ಹ್ಮ್
ಪಾಪ ನಿಮಗೆ ಬರ್ಡನ್ ಮಾಡ್ಬಾರ್ದು ಅಂತ ಯಾರನ್ನೂ ಫ್ರಿಂಜ್ ಮಾಡ್ಕೊಡ್ತಾ ಇಲ್ಲ.
ನೋ ಹಂಗೇ.
ಹ್ಮ್ ಹ್ಮ್ ಹ್ಮ್ ನೀವೇ ನನಿಗೆ ಯಾರಾನು ಮಾಡ್ಕೊಟ್ಟಿದ ನಾನ್ ಯಾಕೆ ಮಾಡ್ಕೊಡ್ಬೇಕು ನಿಮಗೆ.
ನೀವು ಹುಡ್ಗಿ ನಾವ್ ಹಂಗೆಲ್ಲ ಮಾಡ್ಕೊಂಬಬಾರ್ದು ಮಾತಾಡ್ಬಾರ್ದು ಬೇರೆವ್ರ್ ಜೊತೆ.
ಮಾಡ್ಕೊಡ್ರಿ
ನನಗ್ ಯಾರು ಗೊತ್ತೇ ಇಲ್ವಲ್ಲ ಮಾಡ್ಕೊಡಕ್ಕೆೆ.
ಹ್ಮ್ ಹಂಗೆ ನಮಗೂ ಯಾರು ಗೊತ್ತಿಲ್ಲ ಹುಡುಗುರಲ್ಲಿ.
ಹ್ಮ್
ಹ.
ಹಾ ಹಾ ಹಂಗೆ.
ಹ ಅದಕ್ಕೆ.
ಹಾ ಹ್
ಹ ಹುಡುಗಿರ್ನ ಮಾಡ್ಕೊಡ್ಲಿ ಅಂತ ಬೇಕಿದ್ರೆ ಕೇಳ್ದ್ರೆ ಮಾಡ್ಕೊಡ್ತೀವಪ್ಪಾ.
ಹ್ಮ್ ಬ್ಯಾಡ ಬೀಡಿ ಮತ್ತೆ ಯಾಕೆ ಸುಮ್ನೆ.
ಹ್ಮ
ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನೀವು ನಿಂಗೂ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂದೆ.
ಏನ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಲ್ಲಿ.
ಆಗಲ್ವಾ.
ಹ್ಮ್ ಹ್ಮ್ ಏನಾಗುತ್ತೆ.
ಹ್ಮ್ ಏನಿಲ್ಲ ಏನಿಲ್ಲ.
ಹ್ಮ್
ಹ್ಮ್ ಮತ್ತೆ ಸಮಾಚಾರ.
ಹೇಳ್ಬೇಕು. ಮತ್ತೆ ರಜೆಕ ಎಲ್ಲೂ ಹೋಗಲ್ವಾ.
ದೊಡ್ಡಮ್ಮ ಮನೆಗ ಹೊರಟಿದ್ದೆ.
ಹ್ಮ್
ಬಟ್ ನನ್ ಫ್ರೆಂಡು ಇಲ್ಲೇ ಯಾವ್ದನ ಪಾರ್ಟಿಗೆ ಹೋಗೋಣ ಅಂತ ಅಂದ.
ಹ್ಞ
ಅದಕ್ಕೆ ನಾಳೆ ಹೋಗಣ ಹೊರಟಿದ್ದೀವಿ ಸ್ವಲ್ಪ. ಒಂದ್ ನಾಲ್ಕ್ ಜನ.
ಹ್ಮ್
ಹ್ಮ್ ಅವ್ರ್ದೇ ಬೈಕ್ ಇದೆಯಾ. ಓ ವೈ ಲೈಕ್ ಹಾ
ಹೋಗ್ ಬರದಾ.
ಹ್ಮ ಸಂಜೆ ಇಲ್ಲ ಮಧ್ಯ್ಯಾನ. ಇಲ್ಲೆ ನಿಯರ್ ಒಂದ ನೂರ ಐವತ್ತ ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಒಳಗೆನೆ. ವಬುಡ್ ಪಟ್ಟಿ ಹ್ಮ್.
ಸರಿ
ಹ್ಮ್ ಸರಿ ತಗೊಳ್ಳಿ ಆಯ್ತು.
ಬಾಯ್
ಹಾಂ